ಹ ಇದು ಪಾ ಏನ್ ಮಾಡಾಕತಿ.
ಲ್ ನೋಡಪಾ
ಹ್ಮ
ಊಟ
ಊಟ ಗಿಟ ಎಲ್ಲ ಮಾಡಿ ಈಗ್ ಕುಂತಿದ್ದ ಇಲ್ಲ ಸುಮ್ಮ ಹೊರಗ ಗಿಡಕ್ ಬಂದ ಕುಂತಿನಿ.
ಗಿಡಕ್ಕ
ಹ್ಮ್
ಮಳೆ ಬೆಳೆ ಹೆಂಗವಪ್ಪಾ ನಿಮ್ ಕಡೆಗೆ.
ಅದೇ ಬೆಂಗ್ಳೂರ್ ಗಿಂಗ್ಳೂರ ಹೋಗ್ಬೇಕ. ಆ
ಮಳೆ ಬೆಳೆ ಆಗಕುತಾವ ಇಲ್ಲ ನಿಂಬಲ್ಲಿ.
ಮಳೆ ಬೆಳೆ ಆಗ್ಯದ ಮನ್ನೇ ಬಂದಿತ್ತು.
ಹಾ
ಮೊನ್ನೆ ಒಂದ್ ಹದ್ನೈದ ದಿನ ಹಿಂದ ಬಂದದ ಏನಾದ್ರ ಮಳಿ ಇಲ್ಲಾ ಏನ ಇಲ್ಲಾ ಬರೀ ಎಲ್ಲಾರ ಮುಗಲ್ ನೋಡ್ಕತ್ ಕುಂತಾರ.
ಹೌದಾ
ನಾವ ಒಂದ ಎ ಎ ಹದ್ನೆೆಂಟ ಎಕ್ರ ಹೊಲಾ ಮಾಡಿದ್ದೆ ಈಗ ಸರಿ ಮನ್ನೆ ಬಂದತಲ್ಲ ಮರಿ. ಮಿರ್ಗ ಈಗ ಮಳೆ ಆ ಮಳಿಗ್ ಬೀಜ ಹಚ್ಚ ಬಿಟ್ಟಿನಿ ಒಂದ ಮೂವತ್ತೈದ್ ಪಾಕೆಟ್ ಒತಾಯ್ತ್ ಒತಾಯ್ತ್ ಪಾಕೆಟ್ ಹಚ್ಚಿಬಿಟ್ಟಿನಿ ಮಳೆ ಮನೆ ಬಂದಿತ್ತು ಯಾಡ್
ಹಲೋ ಹಲೋ ಹಲೋ
ಕೇಳಕತ್ತದ?
ಹಾ ಕೇಳ್ಸದ ಕೇಳಸ್ತದ.
ಹ್ಮ್ ಕೇಳಕತ್ತದಾ.
ಹ್ಮ್ ಎಲ್ಲಿದೀಪ್ಪ ನೀ
ಮಳೆ ಬಂದಿತ್ತಲ್ಲ ಅದೇ ಹಾಕಿ
ಹಾ
ಅವಾಕ್ಕೆ ಬಿತ್ತ ಬಿಟ್ಟಿನಿ. ಅಂದ್ರೆ ಈಗ ಯಡ್ಡೆಡ್ಡ ಎಲಿ ಬಂದದ. ನೀರ್ ಬೇಕಾಗ್ಯವ ಈಗ. ಈ ಮಳಿ ಮ್ಯ ಕೋಲ್ಪಟ್ಟ. ಮಳಿ ಮ್ಯಾಕ್ ಹೋಗಿಬಿಟ್ಟದ ಇನ್ನ ಮಳಿ ಬರಲ್ಲ ಹೋಗ್ಯದ ಹದ್ನೈದ ದಿನ ಆಯ್ತ.
ಹಾ ಹಗ್ಗ ಹಾಕಿ ಕೆರ್ಕೊಂಬರ್ಬೇಕ್ ನೀ.
ಮೊದ್ರ್ಕ ಮುದರಕೋಂಡ್ ಬಾರ ಬಳಕತ್ತಾವ ಎಲಿಗೋಳ.
ಹೌದುಪ್ಪಾ.
ಹ್ಮ್ ಏನ್ ಮಾಡ್ತಪ್ಪಾ ಮ್ಯಾಗಿನವ್ನ ಕೈಯಾಗ ಅದಾ. ನಾವೆಲ್ಲಾರೂ ಏನ್ ಹೇಳಿದ್ರ ಏನ್ ಹೇಳಿದ್ರ ನೀ ಏನ್ ಹೇಳಿದ್ರೂನೂ ಕೇಳಲ್ಲ
ಹ್ಮ್
ಮತ್ತೆ ನೀ ಎಲ್ಲಿದಿ
ನಾ ಇಲ್ಲಿದಿನೋಡಪಾ ಊರಾಗ
ಊರಾಗ ಏನ ಮನೆ ಅಂಗಡಿ ಇಟ್ಟಲ್ಲ ಕಿರಣ್ ಅಂಗಡಿ ಏನಾಯ್ತದ
ಅದೇ ನಡ್ಸ್ಕೊಂಡ್ ಹೊಂಟಿ ನೋಡಿ ಚಲೋ ನೋಡದು ಸಣ್ಣ
ಹ್ಮ್ ಸಣ್ಣ ಗಿಣ್ಣ ಇನ್ನ ಇರಲ್ಲದ ಚುಲೋ ನಡಸ್ಗೆಂತ ಹೋಗ್ಬೇಕು
ಅದೇ ಮತ್ ಚಲೋ ಆಗ್ತಾ ಹಂ ಹೆಂಗ್ಳ್ತಾರಪ್ಪ ಡೈರೆಕ್ಟ್ ಹಾಗೆ ಅದ್ಕ್ ಸಣ್ಣ ಆಗ್ತಾ ಅಂತ ಹೇಳ್ತಿವಿ.
ಎಲ ಸಣ್ಣ ಗಿಣ್ಣ ಹೇಳಳ್ಪಡ್ದ ಚೊಲೋ ನಡ್ದವಪ್ಪಾ
ಹ
ಹ್ಮ್ ಚಲೋ ನಡ್ದ ಇರ್ಬೇಕಲ್.
ಚಲೋ ನಡ್ದ ಮುಂದಿನ್ ಸತಿ ಫೋನ್ ಮಾಡಿದ ಅಂದ್ರ ಚಲೋ ನಡ್ದ ಅಂತ ಹೇಳ್ತದ. ನೀ ಏನ್ಪಾ ಅಂಗಡಿ ಪೂಜೆ ಬಾ ಅಂದ್ರ ಬಂದಿಲ್ಲ ಮತ್ ತ್ತ
ಏನ್ ಮಾಡ್ತೀಯೋ ಅಲ್ಲಿ ಇದಕ್ ಹೋಗಿದ್ದೆ ನಾನು ನ ಮಾವ ತೀರ್ಕೊಂಡ
ಇರ್ಲಿ ಇರ್ಲಿ
ಅಲ್ಲಿ ಹೋಗಿದ ಮತ್ತೆ ತಿೀರ್ಕೊಂಡ್ಬ ಬಿಟ್ಟದ ಇಲ್ಲಿ ಬಂದ್ರೆ ಚಲೋ ಕಾಣ್ತದನ್ನುಸ ನಮ್ಮ ಮಾವ ಆಗ್ತದ ಅವನ್ನ ಅವ್ನ್ ಎಣ್ಣೆ ಕುಡುದ್ ಬುಟ್ಟನಾ ಮನ್ನೆ. ಮೊನ್ನೆ ಒಂದ್ ಇಪ್ಪತ್ತ ಎಕ್ರ ಹೊಲ ಹಾಕಿದ್ದು ಲಾಸ್ ಆಗಿಬಿಡತ್ತು ಹೆಣ್ ಕೊಡ್ಬಿಟ್ಟಂದ ಸಾಲ ಆಗ್ಯದಂತ ದಗ್ಗೆ ಒಂದ್ ಹತ್ತ ಲಕ್ಷ.
ಯಪ್ಪೋ ಹಂಗ್ ಆಗ್ಬ್ಯಾಡ್ ನೋಡಪ್ಪ.
ಏನ್ ಮಾಡ್ತಿ ವೊ ಇದು ಹೊಲ್ದ ಮ್ಯಾಗ ಭರ್ಸೆ ಮಾಡ ಮಾಡಿ ಮಾಡ್ತಾರ ಇದ್ ನೋಡಿದ್ರ ಹಿಂಗ ಲಾಸ್ ಆಗ್ಬಿಡ್ತದ.
ಹೌ
ಪಾಲ ಮಾಡ್ಕನ್ ಕುಂತನ ಎಲ್ಲಾ ಹೈರಾಣ. ಸಣ್ಣ್ ಸಣ್ಣ್ ಮಕ್ಕಳಾವಾ.
ಹ್ಮ್
ಏನ್ ಮಾಡಕ್ಕಗಲ್ಲ ನನ್ ಹೋಗಿದ್ದೆ ಹಳಾಗ ಕಟ್ತಿದ್ರ. ನನಗ್ ನಾಳ್ ಬರ್ಲಿಲ್ಲ ಏನ್ ಬರ್ ಈಗಲ್ಲ ಹಾಳ ಬರಲ್ಲ ಏನ್ ಬರಲ್ಲ.
ನೆಡ್ದವಾ ನಮ್ಗ.
ಹ್ಮ್ ನಮ್ಗೆಲ್ ಹಾಳ್ ಬರದು ಬರದ್ ಬಿಟ್ಬ ಬಿಟ್ಟದ ಹಾಳನೇ ಕಣ್ಣೀರ್ ಸ್ವಲ್ಪ ನಮ್ ನೋಡಿ ನಾಗಾಕ್ ಹ
ಹ
ಹ್ಮ್ ಅದಕ್ಕೆಲ್ಲ ನೀನ್ ಅಂಗ್ಡಿ ಬರ್ಲಿಲ್ಲ.
ಹಾ ಇರ್ಲಿತ್ತಗೊಬ್ಬಾ ನಿಮ್ ಮುನ್ನೆ ಮುನ್ನೆ ಸತಿ ಬರ್ತಿ ಮತ್ತೆ ಸಿಗಲ್ಲದ್ ಒಂದ್ಸತಿ ಹೋಯ್ತದ್ರ.
ಹ್ಮ್ ಏನ್ ಆಗಲ್ಲ ಮತ್ ಏನೇನ್ ಮಾಡಿದ ಅಂದ್ರ ಕರಿ ಅವಾಗನ ಬರ್ತನಿ.
ಮ ಎಂಗ ಪುಡ್ತನಣ ಕರಿತಿನ್ ತಗೋ.
ಹ್ಮ್ ಏನನ್ ಮಾಡಿದ್ದ ಅಂದ್ರೆ ಕರಿ. ಈಗೇನ್ ಒಂದು ಹತ್ ಹದಿನೈದ್ ಸಾವ್ರ ಅತ್ ಎಲ್ಲಾ ದಿನಕ.
ಹ ಆಗ್ತದ.
ಹ್ಮ್ ಏನೇನ ಇಟ್ಟೀ ಅಲ್ಲಿ ಈಗ. ಇವಂಗ ಕೊಡ್ತೇವೆ ಉ ಪೇಡ ಡಬ್ಬ.
ಸಾವರೋಡು.
ಕೀರಾಣಿ ಐಟಮಸಾವನ್. ಇದಾದಾನೆ. ಏ ಏನ ಅಂತರಲಪ್ಪ. ಕಿರಾಣ ಟ ಮೆಲ್ಲ ಏನ್ ಇ ಇವ್ ಇಟ್ಟಿಲ್ಲಾನ. ಕಡ್ಲಿ ಬ್ಯಾಡ್. ಕಡ್ಲಿ ಬಾಳೆ ಮತ್ತ ಶೇಂಗಾ. ಅಯ್ಯೋ ಮನಿಗ್ ಯಯಾ ತಾವು. ಅವ್ ತಗೊಂಡ್ ಹೋಗತಾರಲ್ಲ ಮನಿಗಿ ಕಾಯಿ ಪಲ್ಯ ಅದ ಎಲ್ಲಾ ಮಾಡಕ್.
ಹಾ ಎಲ್ಲಟಿ ಕಾಯಿ ಪಲ್ ಸುದ ಇಟ್ಟ್ರಿ ನಂಗೆ ಅವ.
ಈಗ ಹೆಂಗ್ ಕೊಡಗತ್ತಿ ಎಣ್ಣಿ ಡಬ್ಬಿ ಅದು ಒಳೆಣ್ಣ ಡಬ್ಬಿ.
ಒಳ್ಳಣ ಡಬ್ಬೆ ಐನೂರ ಇಪ್ಪತ್ತೈದು ರೂಪಾಯಿ.
ಐನೂರ ಎಪ್ಪತ್ತೈದ ರೂಪಾಯಿ. ಜಾಸ್ತಿ ಆಗ ನೋಡು ನ ಹೆಂಗ. ದಿನಾಮ ಬಾಡ.
ನಾವೇನ್ ಮಾಡೋ ಪಾಲೆ ಜಿ ಎಸ್ ಟಿ ಎಷ್ಟು ತಗೊಂಡ್ ಕಟ್ಟಾಗಿ ನಮ್ಗೆ ಎಷ್ಟು ಬರ್ತಾ.
ಅಲ್ಲಾ ನಿಂದ ಹೇಳಲ್ಲಗಿನಿ ಈಗ ಎಲ್ಲಾ. ಮಳೆ ಇಲ್ಲ ಬೆಳೆ ಇಲ್ಲ ಅದಕ್ಕೆ ಈಗ ಊಟ ಗೀಟ ಎಲ್ಲ. ಬೆಳೆ ಎಲ್ಲಾರದದಕ್ಕೆ ಎಲ್ಲರಿಗ ಕಷ್ಟ ಬಿದ್ದದಾ. ಎಲ್ಲಸ್ ಕೆಲಸ ತುಟ್ಟಿ ಆಗಕತ್ತವೆಗ. ಎಲ್ಲಸ್ ಕೆಲ್ಲಸ ತುಟ್ಟಿ ಆಗಕತವ ಏನಿಲ್ಲ ಎಲ್ಲ ಎಲ್ಲ ಎರಸ್ತಾರ್ ಈಗ ಎಲ್ಲ. ತುಟ್ಟಿ ಆಗಿಬಿಟ್ಟ ಪುರಾ.
ಹೌದಳ ಮತ್ತೆ ಏನ್ ಮಾಡ್ತಿ.
ಮತ್ತ ಈಗ ಸಕ್ಕರಿ ಹೆಂಗ್ ಕೆಜಿ ಕೊಡ್ತಿ.
ಹ.
ನೋಡಿ ಎಲ್ಲ ತುಟ್ಟಿಗ್ಯಾವೋ ಮನ್ಯ ನೋಡ ಎಷ್ಟಿತ್ತ ಮೂವತ್ತೈದ್ ಇತ್ತ. ಮನ್ನೆ ಅಂದ್ರೆ ಒಂದ್ ಯಾಡ್. ಯಾಡ್ ವರ್ಷದಿಂದ ಎಲ್ಲ ಒಂದ್ ವರ್ಷದಿಂದ ಈ ಮೂವತ್ತೈದ್ ರೂಪಾಯಿ ಇತ್ತ. ಈಗ ನೋಡಿದ್ರು ಒಂದೇ ಸತಿ. ಹತ್ತ ರೂಪಾಯಿ ಎರ್ಸಿ ಬಿಟ್ಟನ ಸಕ್ಕರಿಗೆ.
ಹೌದ್ ಮತ್ತ.
ಹ್ಮ್ ಬ್ಯಾರೆ ಬ್ಯಾರೆದು. ಜಗ್ಗೆ ತುಟ್ಟಿ ಆಗ್ಬಿಟ್ಟಾವ್ ಎಲ್ಲ ಈಗ. ಅದಕ್ಕಿಲ್ಲಿ ಮಳಿ ಬೆಳೆ ಬರಬ್ಬರ್ ಬಂದ್ರ ಎಲ್ಲರಿಗ ಚಲೋ ಚಲೋ ಸಿಗ್. ತದ. ಮಳೆ ಬೆಳೆ ಬರಬರ್ಲ್ ಬರಲ್ಲ ಅಂದ್ರೆ ಆಯ್ತು ಎಲ್ಲ ತುಟ್ಟಿ ಆಗದು ಹಂಗೆ ಬಡೋರ್ ಎಲ್ಲ ನೂರು ಲಾ ಕಂತ ಅಯದು ಎಣ್ಣೆ ಹುಡು ಕುಡ್ದ ಸಾಯದು. ಇಂತವ ಆತವೆ ನಮ್ ಕಡಿಗಿ.
ಹೌದ.
ಹ್ಮ್ ಚಲೋ ಮತ್ತತ್ ಏನೇನ ಬ್ಯಾರಾದ್ ಮಾಡ್ಬೇಕ ಯಾವ್ದಾನ?
ಮಾಡ್ದಾಗ್ ಬ್ಯಾಡ ಸಲ್ಪ ರಕ್ ರೊಕ್ಕ. ಕಡಿಮೆ ಅವ.
ಎಲ್ಲಾ ಈಗ ಹೆಂಗ್ ಒಂದ್ ಮಾಡಿದಿ ಕಿರಣ್ ಅಂಗಡಿ ಇಲ್ಲ ಬಾಜು ಒಂದ್ ಹೋಟೆಲ್ ಇಡ ಹೋಟೆಲ್ದಾಗ ಜಗ್ಗಿ ಲಾಭ ಆದತ್ ನೋಡ.
ಹಾ.
ಹಾ ಒಂದ್ ಈಗ ಎಟ್ಟ ಆಗ್ಯದ್ ಗೊತ್ತದಿಲ್ಲ ಚಾ. ಅಲ್ಲಿ ಸಕ್ರೆ ಎಲ್ಲ ನಿನ್ ಬಳಿ ಸಿಗ್ತಾವಾ ಚಾ ಆ ಐದ್ ರೂಪಾಯಿ ಚಾ ಅದ ಬೆಲ್ಲದ ಚಾ ಮಾಡುವ ಬಾರಿಗ ಜಗ್ಗೆ ಫೇಮಸ್ ಆಗ್ಯದ ಬೇಲ್ಲ ಚಾ.
ಹಾ ಅದೇ ಇಡ್ಬಕ್ ಮಾಡಿ ನಾನ್ ಬಯ್ಲದ್ದೆ
ಹ್ಮ್ ಹತ್ತು ರೂಪಾಯಿ ಚಾ ಅದಾ ಮತ್ತ ಹಂಗೆ ಹೋಟೆಲ್ ಮಾಡ್ ಪೂರಿ ಬಜ್ಜಿ
ಹ್ಮ್
ಉಪ್ಪಿಟ್ಟು ಅವನು ಮಾರಿಬಿಡು ಏನ್ ಚುಲೋ ಯಾರ್ ಎನಾ ನಿಮ್ ಮನ್ಯಾಗ ಮಾಡ್ತಾರಂದ್ರ ಚಲೋ ಅವ್ರಿಗೆ ಮಾಡ್ಸ್ ಇಲ್ಲಾಂದ್ರೆ ಯಾರನ ಚಲೋ ಅಡಗೆ ಮಾಡರಿಗ್ ಕರ್ಕಂಬಾ ಕರ್ಕಂಬಂದ ಅವ್ರಿಗೆ ಒಂದ್ ನೀನ್ ಮಾಡ್ಲಿಲ್ಲ ಅಂದ್ರ ಮಾಡ್ಲಿಲ್ಲ ಅಲ್ಲಿ ನೀನೇ ಕೌಂಟರ್ ಕೂಡ
ಹಾ
ಕೌಂಟ್ರಿ ಕೂಡ ಅಲ್ಲಿ ಬ್ಯಾರ್ಯರ್ಗೆಲ್ಲ ಕೂಲಿ ಆಳಚ್ಚ ಏನ್ ಸ್ವಲ್ಪ ಖರ್ಚ ಆದ್ರ ಏನ ಆಾಗಲ್ಲ ಜಗ್ಗೆ ಲಾಭ ಅದ ಹ್ಮ ಸ್ವಲ್ಪ ಖರ್ಚಡ ಏನಯ್ತು ಅದೆಲ್ಲಾ ಬ್ಯಾರೆಗಡಿ ಇಲ್ಲಿ ನಮ್ ದೋಸ್ತ್ ಹಾಕೇನೆ ದಿನಾ ಒಂದು್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಗಳಸ್ತಾನೆ
ಅಬಾ
ಇಬ್ಬ್ರೀಗಿಟ್ಗೊಂಬ್ಬಿಡು ಹಿಂಗ್ ಐನೂರು ರೂಪಾಯಿ ಆತದ ಒಂದ್ ತಿ್ಳಿಗೆ ಹದ್ನೈದ್ ಸಾವಿರ ಆದ್ರ ಏನ್ ಆಗಲ್ಲ
ಹೌದನ ಬಿಡ
ಹ್ಮ್ ಅದೇ ಮಾಡ ಮ ನೀನ್ ನೀನು ಗಳಸಕತ್ತೀ ಗಳಸು ಸುಮ್ಮ ಈಗ ಗಳಸ ಟೈಮ್ ಆದ ಗಳಸ್ಬೇಕ್
ಗಳಸ್ನ್ಗಳ ಆಗ್ತೀನ್ ತುಗೋಣ
ಹ್ಮ್ ನಾನು ಒಂದ್ ಯಾವ್ದನ್ ಮಾಡ್ಬೇಕಂತ ಮಾಡಿನಿ.
ಹೌದಾ
ಹ್ಮ್ ನಾನು ಇದು ಶಾಪ್ ಇಡ್ಬೇಕಂತ ಮಾಡ್ನಿ.
ಎದರದಳ
ಇದು ಪೇಂಟ್ ಹೊಡ್ಯಲ್ಲ ಮನಿಗ್ ಪೇಂಟ್
ಹ ಹಾ
ಪೇಂಟಿನ್ ಅಂಗಡಿ ಇಡ್ಬಬೇಕಂತ್ ಮಾಡಿನ ಅದನ್ನ ಜಗ್ಗೆ ರೇಟ್ ಅದು ನೋಡಿದ್ದ ನಾನ ಮೊನ್ನೆ ಹೋಗಿದ್ನಲ್ಲ ಮನಿ ಕಟ್ಟೀವಲ್ಲ ಅದ ನಾ ಕ್ರೋಮ
ಹ್ಮ್
ಆ ಮನಿಗೆ ಪೇಂಟ್ ಹೊಡ್ಯಾಕ್ ಹೋಗಿದೆ ಹ್ಮ್ ಪೇಂಟ್ ತರಾಕ್ ಹೋಗಿದ ಜಗ್ ಒಂದ ದೊಡ್ಡ ಅಂಗಡಿ ಇಟ್ಟ ಬಿಟ್ಟಣ.
ಜಗ್ಗೆ ಅಂಗಡಿ ಬಿಟ್ಟಬಿಟ್ಟಾನ ಅವನಿಗಿ ಅಲ್ಲಿ ಅವಾಗ ಹೇಳಲ್ಲ ಅಂತ ಗೊತ್ತಾಯ್ತು ಅಲ್ಲಿ ಕೆಲ್ಸ ಮಾಡೇನಿ ಕೇಳಿದನನ್ ಅಲ್ಲಿ ಒಂದ್ ಮೂವರ್ ನಾಕ ಮಂದಿ ಕೆಲ್ಸ ಮಾಡ್ತಾರ ಅವರು
ಹ್ಮ
ಅಲ್ಲಿಕ್ಕೆನ್ ಸಣ್ಣ ಅವನ ಕೂಲ ಆಳಿಗ ಕೇಳಿದೆ ಅಣ ಇದ್ರ ಇದ್ರಾಗ ಜಗ್ಗೆ ಲಾಭ ಅದಣ ನೀನೂ ಮಾಡದಿತ್ತ ಅಂದ್ರ ಮಾಡ. ಬೇಕಾದ್ರೆ ನಾನು ಇಲ್ ಬುಟ್ಟು ಇಲ್ಲಿ ಬಿಟ್ಟು ನಿನ್ ಬಲ್ಲೇ ಬರ್ತೀನಿ ಇವ ಏನ್ ಜಗ್ಗಿ ಸ್ಯಾಲ್ರಿ ಕೊಡಲ್ಲ ಏನ ಏನ್ ರೊಕ್ಕ ಕೊಡಲ್ಲ ಏನ ಏನ ಇಲ್ಲ ಅಂದ ಅವ್
ಹೌದದಣ
ಹ್ಮ್ ಒಂದ ಒಂದ್ ಲಿ ಪೇಟಿನ ಡಬ್ಬ ಇರುತ್ತ ನೋಡ್ ಸಣ್ಣ ಬಕಿಟ್ನಾಗ
ಹಾ
ಅದು ಅವ್ನಿಗ ಬಿಳದು ಎಡ್ನೂರು ರೂಪಾಯಿ ಬಳ್ತದಂತ
ಹೌದ
ಹಾ ಇವ ಏನಿಲ್ಲ ಮುನ್ ಐನೂರು ರೂಪಾಯಿ ಮಾರಕತ್ತನ ಒಂದ್ ಲೀಟ್ರಿಗ.
ಅಬೋ ನಾನ್ ನಾಕ್ನೂರು ರೂಪಾಯಿ ಮಾರಿದ್ರ ನಡೀತದ ಅಲ್ಲಾ.
ನಾಕ್ನೂರು ರೂಪಾಯಿ ಮಾಡಿದ್ರ ನಡೀತದ ಏನಿಲ್ಲ ಒಂದ್ ಪೇಂಟ್ ಮಾಡಿದ್ರ ಯಾಳ್ ಒಂದ್ ದಿನ ಕೂಲಿ ಬಿಳತದ.
ಹ್ಮ್
ಹ್ಮ ಜಗ್ಗಿ ಲಾಭ ಆದಣ್ಣ ಕಷ್ಟಮರ್ ಗಿಷ್ಟಮರ್ ಜಗ್ಗೆ ಬರಕತ್ತಾರಲ್ಲಿ.
ಈಗೇನಿಲ್ಲ ಲಗ್ನ ಸೀಜನ್ ಆದ ಎಲ್ಲಾ ಮದ್ವಿ ಮಾಡ್ಕ ಮದ್ವಿ ಮಾಡಕ ಕಿರ್ಯ ಎಲ್ಲಾ ಮೊದಲ್ ಮನಿ ಮಾಡ್ತಾರ ಆಮ್ಯಲ ಮದಿ ಮಾಡ್ಕೊಂತರ.
ಹಾ ಮತ್ತ.
ಹ್ಮ್ ಅದ್ಕೆ ಇಲ್ಲಿ ಅದೇ ಹಾಕ್ಬೇಕಂತ ಮಾಡಿನ್ ನೋಡ್ಪಾ ಹ್ಮ. ನೋಡಂ ನಾನು ಮದ್ ಇದು ಮನೀ ಮ ಕಟ್ಟಿದಾಗ ನಿನ್ ಕರಿತೀನ ಬಾರಲ ಮತಿ
ಬರ್ತವಾರಪ್ಪ
ಬರ್ತಿಲ್ಲ.
ಬರ್ತ್ ಬರ್ತ್ನೆ.
ಹಾ ಇದೇ ಇಪ್ಪತ್ತೊಂದನೇ ತಾರೀಕ ಆದ ನೋಡ ಬಾ.
ಹಾ
ಹ್ಮ್ ಏನಿಲ್ಲ ಆರಾಮ ಎಷ್ಟ ಗಂಟೆಗೆ ಬರ್ತಿ?
ಎಷ್ಟುಕ್ ಆದ್ ಮತ್ತ.
ಈಗ ನಾನ್ ಇಟ್ಟಿರೋದು ಹನ್ನಡ್ಕ ಇಟ್ಟೀನಿ. ಅನ್ ಹನ್ಯಡ್ ಲೇಸನ್ ಚಾಲ ಆಗ್ತದ ಮೂರ್ಗ್ ಮುಗಿತ್ತದ
ಹಾ
ಆಯ್ತ ಅದ್ರ ಒಳಗ ಬಂದಬೀಡ.
ಆಯ್ತೋ.
ಆ ಸ್ವಲ್ಪ ಕೆಲ್ಸ ಬಂತ ನ ಹಚಿತಿನ್ ತೋ ನಿಂಗ್.
ಹಾ